ಹಲೋ. ಸರ್ ನಮಸ್ತೆ. ಕುಕ್ಕರ್ ಸ.
ಮೇಡಮ್ ನಮಸ್ಕಾರ ಆರಾಮ ಮೇಡಮ್ ನೀವು.
ಆರಾಮಿದ್ದೀವಿ ಸರ್.
ಚ ಎಲ್ಲ ಚೆನ್ನಾಗಿದ.
ಹಾಂ ಚೆನ್ನಾಗಿದ್ದಾರೆ ಸರ್ ಆರಾಮಿದ್ದಾರೆ.
ಹ್ಮ ಮಕ್ಕಳೆ ಎಲ್ಲಾ ನೀ ಬರಮಣ.
ಮಕ್ಳೆಲ್ಲ ಮಕ್ಳ ಇದಿದ್ದಂಗೆ ಇದ್ದಾರೆ ಸರ್.
ಹೌದಾ ಮೇಡಮ್ ಸ್ಕೂಲ್ ಟ್ಯೂಷನ್ಗೆ ಕಳ್ತಾರ ಅದು.
ಹೋಗ್ತಾ ಇದಾರೆ ಸರ್ ಆರಾಮಿದ್ದಾರೆ.
ಹ್ಮ ಸ್ಕೂಲ್ ಓಪನ್ ಆಗಿದೆ ಮೇಡಮ್.
ಇಲ್ಲ ಸರ್ ನಾಳೆ ಮಂಡೆಯಿಂದ ಓಪನ್ ಆಗುತ್ತೆ. ಈ ಮಂಡೇ ಅಲ್ಲ ನೆಕ್ಸ್ಟ್ ಮಂಡೆಯಿಂದ ಹಾಂ ಸರ್. ಊಟ ಮಾಡಬೇಕು ಸರ್ ಇನ್ನ ನಿಮ್ಮದು ಸರ್
ನಮ್ದ ಇಲ್ಲ ಮಾಡಬೇಕು
ದ ಸ ವರ್ ಹೆಂಗಿದೆ ಸರ್ ನಿಮ್ಮದು
ಬರ ಇಲ್ಲ ಮೇಡಮ್ ನ
ವೆಹಿಕಲ್ ಕೊಟ್ಟಿದಾರ ಸರ್ ನಿಮಗೆ ಜರ್ನಿಿಗೆ ಏನಾದರೂ ವರ್ಕಿಗೆ
ಕೊಟ್ಟಿದ್ದಾರೆ ಕೊಟ್ಟಿದಾರಮ್ಮ
ಟೂ ವೀಲರಾ ಫೋರ್ ವೀಲರಾ ಸರ್
ಟೂ ವೀಲರ್ ಕೊಟ್ಟಿದಾರ ಮಾಮ್
ಟೂ ವೀಲರ್ ಕೊಟ್ಟಿದ್ದಾರಾ ಹೆಂಗಿರುತ್ತೆ ಮತ್ತೆ ಸರ್ ನಿಮದು ವರ್ಕಿಂಗ್ ಟೈಮಲ್ಲಿ ಜರ್ನಿ ಮಾಡ್ತಾ ಹೋಗ್ತೀರಲ್ಲ ಅದು ಜರ್ನಿ ಎಕ್ಸ್ಪೀರಿಯನ್ಸ್ ತಂಗಿರ ಇತ್ತೆ ಸರ್ ವೆಹಿಕಲ್ಸ್ ಎಕ್ಸ್ಪೀರಿಯನ್ಸ್ ಹೆೇಂಗಿರುತ್ತೆ ಇದು ಕ್ಯಾಜುವಲ್ ಆಗಿ ಕೇಳ್ತಾ ಇದ್ದೀನಿ ಸರ್ ಇದು
ಕ್ಯಜುವಲ್ ಆಗಿ ಅಂದ್ರ ವೆಹಿಕಲ್ಸ್ ಅಂದ್ರ ಒಂದ ತರ ಬೆಸ್ಟ್ ಅನಸ್ತತೆ ಇನ್ನೊಂದ ತರ ಹಂಗ ಮತ್ತೆ ದೊಡ್ ವೆಹಿಕಲ್ ಆದ್ರೆ ಚೆನ್ನಾಗಿರ್ತ ಅಂತ ಹಂಗ ಅನಸ್ತೆೆ ಸಿಚುಷವೇಷನ ಎ ನ ನಡಗ ಒಂದ
ಸರ್ ವೆಹಿಕಲ್ಸ ಅಲ್ಲಿ ಡ್ರೈವಿಂಗಿಗೆ ಟೂ ವರ್ಕಿಂಗಿಗೆ ಟೂ ವೀಲರ್ಸ್ ಚೆನ್ನಾಗಿರುತ್ತಾ ಇ ಫೋರ್ ವೀಲರ್ ಚೆನ್ನಾಗಿರುತ್ತಾ ಸರ್
ಸು ಅಂತಂದ್ರೆ ಸ್ವಲ್ಪ ಇಲ್ಲ ಲಾಂಗ್ ಹೋದ್ನಾಗ ಸ್ವಲ್ಪ ಮಳೆ ಗಾಳಿ ಬಂದಾಗ
ಹಾಂ ಸರ್ ಹಲೋ ಸರ್ ಕೇಳಸ್ತಾ ಇದ್ದೇನಾ ಹಲೋ
ಹ
ಸರ್ ಮಾತಾಡಿ ಗಟ್ಟಿಯಾಗಿ ಮಾತಾಡಿ ಸ್ವಲ್ಪ ಕೇಳಸ್ತಾ ಇಲ್ಲ ನನಗೆ
ಹ
ಸರ್ ಸ್ವಲ್ಪ ಟವರ್ ಇರೋ ಕಡೆ ಬನ್ನಿ ಗಟ್ಟಿಯಾಗಿ ಮಾತಾಡಿ
ಕೇಳ್ಸತ್ರಿ ಅಬಾ ಹ್ಮ್
ಹ್ಮ ಹೇಳಿ ಸರಿ ಈಗ ಕೇಳಸ್ತಾ ಇದೆ ಹೇಳಿ ಸರ್
ಸ
ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇದ್ದಾವೆ ವೆಹಿಕಲ್ಸ್ ಡ್ರೈವಿಂಗಿಂದ ಅದಕ್ಕೆ ಏನ್ ರೀಸನ್ ಇರ್ಬೋದು ಸರ್ ಮೊನ್ನೆ ಆದ್ರೆ ಮೊನ್ನೆ ಆದ್ರೂ ಒಂದು ಡ್ಯೂಟಿಗೆ ಹೋಗಿ ಬರ್ತ ಅರ್ಥ ಆಯ್ತು
ಹ್ಮ್
ಹ್ಮ್ ಹೇಳಿ ಹೇಳಿ ಸರ್
ರೀಸನ್ ಅಂದ್ರ ಅದೇನ್ ಹೇಳಿ ಕೇಳಿ ಬರಲ್ಲಲ್ರಿ ಬಟ್ ಅದ ನಮಗೆ ಎಲ್ಲಿ ಆಗುತ್ತ ಅಂತ ನಮಗ್ ಗೊತ್ತಾಗಲ್ಲ ಏನ್ ಮಾಡ್ತವ ಅಂತ ಗೊತ್ತಾಗಲ್ಲ ಬಟ್ ವೆಹಿಕಲ್ ಅಂದ್ಮೇಲೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಆ ಕಡೆ ಈ ಕಡೆ ಸ್ವಲ್ಪ ನೋಡ್ತಾ ಡ್ರೈವಿಂಗ್ ಪರ್ಫೆಕ್ಟ್ ಇರ್ಬಕ್ ಮುಂದೆ ಆಮೇಲ್ ಮಿರರ್ ಕೊಟ್ಟಿರುತ್ತಾರೆ ರೋಡಲ್ಲಿ ಹಿಂದೆ ಮುಂದೆ ನೋಡ್ಕೋಬೇಕು ಹಿಂದೆ ಏನು ಬರುತ್ತೆ ಮುಂದೆ ನಾವು ಹೆಂಗ್ ಹೋಗ್ತಾ ಇದೀವಿ ಅಂತ ಸ್ವಲ್ಪ ಸೈಡ್ ರೂಟ್ ಇರುತ್ತೆ ರೂಟಲ್ಲಿ ಹೋಗ್ಬೇಕು ಆಮೇಲೆ ಫೋನ್ ಯೂಸ್ ಮಾಡಬಾರ್ದು ಹೆಲ್ಮೆಟ್ ಯೂಸ್ ಮಾಡಬೇಕು ಚೆನ್ನಾಗಿರುತ್ತೆ ಎಲ್ಲಾದ್ರೂ ಆಕ್ಸಿಂಟ್ ಆದ್ರೂ ಕೂಡ ಹೆಲ್ಮೆಟ್ ಯೂಸ್ ತಲೆ ಮೇಲೆ ತಲೆಗೆ ಪೆಟ್ಟ ಬೀಳಬಾರ್ದಲ್ಲ ಕೆಲವರು ಫೋನ್ ಯೂಸ್ ಮಾಡ್ತಾ ಹೋಗಿ ಕೆಲವರು ಫೋನಲ್ಲಿ ಮಾತಾಡ್ತಾ ಹೋಗ್ತಾರೆ ಹ ಯಾವುದು ಸ್ವಲ್ಪ ತುಂಬಾ ಆಲೋಚನೆ ಕೆಲವರು ಡ್ರೈವಿಂಗ್ ಮಾಡ್ತಾರೆ ಒರಟ ಹೋರಟಿ ಡ್ರೈವಿಂಗ್ ಅಂದ ಹೇಳಿ ದಾಡಿ ಮೇಲೆ ಕುಂತೀವಿ ಅಂದ್ರೆ ನಾವು ಎಲ್ಲಿ ಹೋಗ್ಬೇಕು ಎಲ್ಲಿಲ್ಲ ಅಂತೇಳ ಮೊದ್ಲು ಡಿಸೈಡ್ ಮಾಡ್ಕೊಂಡೆ ಕುಂತಿರ್ತೀವ ಅದು ಅದನ್ನೇ ಮೈಂಡ್ ಇಟ್ಕೊಂಡು ನಾವು ಮುಂದೆ ನೋಡ್ತಾ ಗಾಡಿ ರನ್ ಮಾಡಬೇಕು ಹಾ
ಸರಿ ಇತ್ತೀಚಿನ ದಿನಗಳಲ್ಲಿ ವೆಹಿಕಲ್ಸ್ ಡ್ರೈವ್ ಮಾಡಬೇಕಾದ್ರೆ ಅದು ಡ್ರೈವಿಂಗ್ ಇದು ಎಲ್ಲ ನಿಯಮ ಪಾಲನೆ ಮಾಡ್ತಾ ಇದ್ದಾರೆ ಅಂತೀರಾ ಸರ್ ಜನಗಳು ಎಲ್ಲಿ ಕಟ್ಟ ಹೊಡಿಬೇಕು ಎಲ್ಲಿ ಇಂಡಿಕೇಟ್ರ್ಸ್ ಹಾಕ್ಬೇಕು ಎಲ್ಲಿ ಡಿವೈನ್ಂಡರ್ ಸೋ ಕಟ್ಟೋಡಿ ಬೇಕು ಅಂತಂದ್ರ
ಇದು ಎಲ್ಲಾರೂ ಇದನ್ನ ಪಾಲಿಸಿದರೆ ಚೆನ್ನಾಗಿರುತ್ತೆ ಬಟ್ ಎಲ್ಲಾರೂ ಪಾಲಿಸ್ಬೇಕಂದ್ರ ಆಗಲ್ರಿ ಮಾಡಲ್ಲ ಯಾಕಂದ್ರೆ ಇತ್ತೀಚ ದಿನಗಳಲ್ಲಿ ಅಂದ್ರೆ ವೆಹಿಕಲ್ಸ್ ಬಾಳ ಆಗಿದಾವಲ್ಲ. ಕೆಲವರು ಅ ಸ್ವ ಕೆಲವರು ಪಾಲನೆ ಮಾಡಿರ್ತಾರ ಕೆಲವರು ಅರ್ಜೆಂಟ್ ಇದ್ದರು ಹೆಚ್ ಕಡಿಮೆ ಒನ್ ವೇ ಆದಾಗ ಒನ್ ವೇ ಇದ್ದಲ್ಲಿ ಹೋಗ್ತಾರ. ಆಮೇಲೆ ಶಾರ್ಟ್ ಕಟ್ಲ್ಲಿ ಹೋಗ್ತಾರ ಆತರ ಮಾಡಿದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾರ ಎಲ್ಲಾರೂ ಒಂದೇ ತರ ಪಾಲಿಸ್ರ ಅ ಸರ್ಕಾರದ ನಿಯಮಗಳು ಏನಿದಾರ. ನಿಯಮನ್ನ ಪಾಲಿಸ್ರೆ ಚೆನ್ನಾಗಿರುತ್ತೆ ಬಟ್ ಆದ್ರೆ ಪಲ್ಸಲ್ರಿ
ಆದ್ರೆ ಜನಗಳು ಕೆಲವೊಬ್ರು ಹಂಗ ಮಾಡಲ್ಲಲ್ಲ ಸರ್ ಈ ಈಗಿರೋ ಅ ಸಮಯ ಸಮಯ ಕಡಿಮೆ ಇದ್ರ ಇರೋದ್ರಿಂದ ಸಮಯ ಅಭಾವ ಇರೋದ್ರಿಂದ ಕೆಲವೊಬ್ರು ಇಂಪಾರ್ಟೆಂಟ್ ಪರ್ಸನ್ಸ್ಗೆ ಒಂದ ರೀತಿ ಕೊಡ್ತಾರೆ ಇಂಪಾರ್ಟೆಂಟ್ ಇಲ್ದೋರಗೆ ವೆಹಿಕಲ್ ಮೇಲೆ ಮಾತಾಡ್ತಾ ಮಾತಾಡ್ತಾ ಹೋಗಿ ಪ್ರ ಫ್ರೇನ್ಸ್ ಕೊಡ್ತಾರೆ ಯಾಕಂದ್ರೆ ಅವ್ರದು ಮಾತಾಡ್ಬಿಟ್ಟು ಮುಗಿಸ ಬಿಡ್ಬೋದು. ದು ಅಂತಂದು ಆ ರೀತಿ ಅವರಿಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ.
ಹಂಗಂತಲ್ರರಿ ಈಗ ಅವ್ರದು ಮತ್ ಮಾತಾಡ್ಬಿಟ್ಟು ಮುಗಿಸಬಹುದು ಅಂತಂದ್ರೆ ಅವರು ಅಲ್ಲಿ ಮಾತಾಡಿ ಮಾತಾಡಿ ಮುಗಿಸಬಹುದು ಅಂತಂದ್ರೆ ಅವ್ರು ಮಾತಾಡಕಂತ ನಿಂತ್ರ ಆಗ್ಬಹದು ಬಟ್ ಅವ್ರಿಗೆ ಮುಂದೆ ಏನ್ ಕೆಲ್ಸ ಇ ಅಂತ ಹೇ ಗೊತ್ರಿ ಬೇರೆ
ಅದ್ರಿಂದ ಆಗೋ ಪ್ರಭಾವ
ತೊಂದ್ರೆನೆೇ ಬಟ ಬಟ್ ಅದೇ ಆ ಕಡೆ ಇನ್ನೊಬ್ರು ಯಾರಾದರು ಸ್ವಲ್ಪ ಏನೋ ಕೆಲಸ ಇಟ್ಕೊಂಡಿರ್ತಾರಾ. ಅಂದ್ಮೇ ಅವ್ರ ಬ್ಲೂತ್ ಯೂಸ್ ಮಾಡ್ಕಂತ ತ ಹೋಗ್ತಾರ್ರೀ.
ಸರ್ ಹಂಗ ಮುಂದೆ ಬ್ರೇಕರ್ಸ್ ಈ ನಾಲೆಜ್ ಗೊತ್ತಾಗಲ್ಲ ಹಿಂದೆ ಬರೋ ಮುಂದೆ ಬರೋ ವ
ಇಲ್ಲ ರೀ ಕೆಲವೊಂದಬ್ಬರು ಇಲ್ಲ ರೀ ಕೆಲವೊಬ್ಬರು ಇರ್ತಾರೆ ಯಾಕಂದ್ರೆ ಬ್ಲೂಟೂತ್ ಇಟ್ಕೊಂಡಿವವ ಅಂತಂದ್ರೆ ಬ್ಲೂಟೂತ್ ಮೇಲೆನೆ ಇರಲ್ಲ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ನ್ನು ಮುಂದ ನಡ್ಕೊಂಡು ಹೋಗ್ತಾರೆ. ಆಮೇಲೆ ನಾವು ಈ ಟೈಮಗೆಲ್ಲಿಬೇಕ ಅಂತ ಅನ್ಕೊಂಡತಾರ ಬಟ್ ಟೈಮ ರೀಚ್ ಆಗಕ ಹೋಗಣ ಅಂತ ಹೇಳಿ ಟ್ರೈ ಮಾಡ್ತಾ ಮಾತಾಡ್ ಹೋಗ್ತಾರಿ ಬಟ್ ಅದನ್ನು ಒಂಥರ ಅದನ್ನು ಒಂಥರ ತಪ್ಪು ಬಟ್ ಆದ್ರೆ ಒಂದು ಐದ ಹತ್ ನಿಮಿಷ ಆದ್ರೆ ನಿತ್ಕೊಂಡ್ ಮಾತ್ರ ಮಾಾಡಬ ಹೋಗ್ಬೋದ ಮತ್ತತ್ ಅವ್ರ ಏನ್ ಟೈಮ್ ಐತಿ ಯಾರಿ ಗೊತ್ರಿ.
ಅದ್ರ ಟೈಮ್ ಇಲ್ಲ ಅಂತಂದ್ರರು. ಪರವಾಗಿಲ್ಲ ಡ್ರೈವಿಂಗ್ನಲ್ಲಿ ಮಾತಾಡ್ತಾ ಹೋಗೋದು ಮೊಬೈಲ್ ಅವಾಯ್ಡ್ ಮಾಡೋದು ಅದು ಭಾಳ ಇಂಪಾರ್ಟೆಂಟಲ್ಲ ಸರ್. ಲೈಫಲ್ಲಿ ಯಾಕಂದ್ರೆ ಜೀವ ಒಂದೇ ಟೈಮೇ ಇರುತ್ತೆ ಬಟ್ ಆ ಕಡೆ ಮಾತಾಡೋ ಪರ್ಸನ್ ಯಾವ. ಸಿಚುವೇಷನಲ್ಲಿ. ಇವರು ಹೇಳಕ್ಕಾಗಲ್ಲ ಅವರು ಡ್ರೈವ್ ಮಾಡ್ತಾ ಮಾತಾಡ್ತಾ ಇರ್ಬೋದು. ಬಟ್ ನಿಮಗ್ ಕಾನ್ಸಂಟ್ರೇಟ್ ಇರೋ ತರ ಅವ್ರಿಗೂ ಕ. ಕಾನ್ಸನ್ಟ್ರೇಟ್ ಇಲ್ಲದೇ ಇರ್ಬೋದು.
ಹಬೇಕಪ್ಪಾ ನನ್ಗೆ ಅರ್ಜೆಂಟ್ ಇದಪ್ಪಾ ಹೋಗ್ಬೇಕಾಪ್ಪ ಅ್ರೆ ನೀನ್ ಡೈವಿಂಗ್ ಮೇ ಕನ್ಸಟ್ರೇಟ್ ಮಾಡ್ಾಫೋನ್ ಮೇಲ್. ಕನ್ಸಂಟಟ್ ಮಾಡತಾವ ಅಂದ್ರೆವು ಫ್ಟಿಫಿಫಿ. ಷ್ಟ ಆಗುತ್ತೆ.
ಬರಲ್ಲಲ್ಲ ಸರ್ ಯಾಕಂದ್ರೆ ಕಣ್ಣ ಎರಡು ಇರ್ಬಹುದು ಬಟ್ ದೃಷ್ಟಿ ಒಂದ್ರ. ಮೇಲೆ ಮಾತ್ರ ಇರಕ್ಕೆ ಸಾಧ್ಯ. ಒಂದು ಮಾತಾಡೋದ್ರ ಮೇಲೆ ಇರಬಹುದು ಇಲ್ಲೊ. ಡ್ರೈವಿಂಗ್ ಮೇಲಿ ಇರ್ಬೋದು.
ಅದನ್ನೇ ಹೇತೇನೆಲ್ಲಿ ಮೇನ್ ಈಗ ನಾ ಮಾತಾಡ್ತ ಡ್ರೈವಿಂಗ್ ಮಾಡ್ತ. ಂದ್ರೆಡೈವಿಂಗ ಮೇ ಟಿ ಪರ್ಸೆಟಜ ದೃಷ್ಟಿ ಇಬೇಕು. ಆಮೇಲೆ ಮಾತಾಡ ಬೇಕ್ರ ಟ್ವೆಂಟ ಪರ್ೆಂಟ್ ಇಟ್ೊಂಡ. ಹೋಗ್ಬೋದು.
ಬಟ್ ಆ ತರ ಜನಗಳು ಮಾಡೋದು ತುಂಬಾ ಕಡಿಮೆ ಅಲ್ಲ. ಸ. ಯಾಕಂದ್ರೆ ಮಾತಾಡೋ ಟಾಪಿಕ್ ಏನ್ ಬೇಕಾದ. ೂ ಆಗಿರ್ಬೋದು. ಸ್ಯಾಡ್ ಆಗಿರ್ಬಹುದು. ದೂ. ಹ್ಯಾಪಿನೆಸ್ ಆಗಿರ್ಬೋದು ಸಡನ್ಲಿ ಇರ್. ಪ ಶಾಕಿಂಗ್ ನ್ಯೂಸ್ ಆಗಿರ್ಬೋದು. ಅದಕ್ಕೆ ಸಿಚುವೇೇಶನ್ ತಕ್ಕಂಗ ಮೈಂಡ್ ಡೈವರ್ಟ್. ಆಗುತ್ತೆ ಮೈಂಡ್. ೈವರ್ಟ್ ಆದ ಡ್ರೈವಿಂಗ್ೇಲೆ ಆಟೋಮೆಟಿಕ್ ಕನ್ಸನ್ಟ್ರೇಟ್ ಕಡಿಮೆ ಆುತ್ತೆ. ಮತ್ತುೆ. ಕಾನ್ ಆ ಕಾನ್ಸಂಟ್ರೇಟ್ ಕಡಿಮೆ ಆದಾಗ. ಆಕ್ಸಿಡೆಂಟ್ಸ್ ಜಾಸ್ತಿ ಆಗುತ್ತೆ.
ಆ ಕಾನ್ಸಂಟ್ರೇಟ್ ಅಂತಂದ್ರೆ ಅವ್ರಿಗೆ ಆ ಕಡೆಯಿಂದ ಯಾವಾದ್ರು ಶಾಕಿಂಗ್ ಸುದ್ದಿಗಳು ಬಂದ್ರೆ ಮಾತ್ರ ಅವರು ಕಾನ್ಸಂಟ್ರೇಟ್ ಕಡಿಮೆ ಮಾಡ್ಕೊಳ್ತಾರೆ. ಈ ಆಕ್ಸಿಡೆಂಟ್ ಆಗ್ಬೇಕಂದ್ರೆ ಈ ಆಕ್ಸಿಡೆಂಟ್ ಆಗ್ಬೇಕಂದ್ರೆ ಅಂತ. ಇಂತವೆ ಮೇನು. ಹಾ ಅವರಾಗಿ ಅವ್ರು ಸುಮ್ನೆ ಹೋಗ್ಯಾರ ಆಂದ್ರ. ಏನ್ ಆಗಲ್ ಬಟ್ ಯಾವನ್ನ.
ಬರೋ್ ಹೇಗಿರ್ತಾರೋ ಮುಂದೆ ಬರೋರು ಹೇರ್ತಾರೋ ಗೊತ್ತಿಲ್ಲ.
ಒಂದ್ ಒಂದ್ ನೋಡ್ರಿ ಒಂದೊ. ಟೈಮು ನಾವು. ಬ್ಲೂಟೂತ್ ಯೂಸ್ ಮಾಡ್ಲಿ ಫೋನ್ ಬರ ಫೋನ್ ಯೂಸ್ ಮಾಡ್ಲಿ ಏನಿಲ್ಲಪ್ಪ ನಾವು ಸುಮ್ನೆ. ಮಾಮೂಲಾಗಿ ಹೋಗ್ತಾ ಇದೀವಿ ಸೈಡ್ ಒನ್. ಸೈಡ್ ಒಂದೇ ರೂಟಲ್ಲಿ ಹೋಗ್ತದ ಅಂದ್ರೆ. ತೂಗುಡ. ಅದ್ ಹೆಂಗಾದ್ರ ಆಗಂಗಿದ್ರ ಅದೇ ಟೈಮಲ್ಲಿ ಆಗುತ್ತೆ ಬಟ್ ಏನ್ ಮಾಡೋಕ ಆಗಲ್ಲ. ಅದಾಗಗ್ಲೇಬೇಕೇಕಂದ್ರೆ ಅನಿವಾರ್ಯ ಹಾ.
ಮಾತಾಡ್ತಾ ಹೋಗ್ಬೇಕಾದ್ರಿ ಹಿಂದೆ ಬರೋರ ಹಗ ಇರ್ತಾರೋ ಮುಂದೆ. ಬರೋರು ಹೇಗಿರ್ತಾರೋ. ಹೇಳೋಕ್ಕಾಗಲ್ಲ ಸರ್ ಅವರು ಏನನ್ನ ತಪ್ಪು ಅವ್ರದೇ ಇದ್ರೂ ಹಿಂದೆ ಮುಂದೆ ಬರೋ್ರದೇ ತಪ್ಪಿದ್ರೂ. ಅವರು ಒಂದು ಮೈನಸ್. ಪಾಯಿಂಟ್ ಹಿಡಿತಾರೆ ನೀನು ಮಾತಾಡ್ತಾ ಇದೀಯಾ ನೀನೇ ಮಾಡಿದೀಯ ತಪ್ಪು ನಿನ್ನಿಂದಾನೇ ಇದಾಯ್ತು.
ಆಗ ಆಗತ್ತೆ ಬಟ್ ಅಂತಂದ್ರೆ ಅಂತ ಟೈಮ್ ಅಲ್ಲಿ. ದೊಡ್ ವೆಹಕಲ್ ದೊಡ್ ವೆಹಕಲ್ ಬಂದ. ಸಣ್ ವೆಹಿಕಲ್ ಟಚ್ ಮಾಡಿದ್ರೆ ಅವಾಗ ಬರೋದು ಅವ್ರದೆ. ರೈಟ್ ಇದ್ರುನು ದೊಡ್ವೇಕಲ್ ಮೇಲೆ ಬರದ್ರಿ.
ಹೌದೌದು ಅಲ್ಲ ವೆಹಿಕಲ್ ಯಾವ್ದ ಅನ್ನೋದು ಇಂಪಾರ್ಟೆಂಟ್. ಇಲ್ಲ ಸರ್ ಅದು.
ಬಟ್ ಯಾವ ತರ ಅಂತಂದ್ರೆ ಇಲ್ಲಿ ಆಗದಂದ್ರೆ ಈಗ ಬಟ್. ಪ್ರಜೆಗಳು ಮಾ ತೋರ್ಸದ ಅಂದ್ರೆ ದೊಡ್ಡ ವಕಲ್ ಮೇಲೆ ತಪ್ಪು ತೋರ್ಸದ್ರ ಈಗ.
ಹಾ ಸರ್ ಅದೇ ಇತ್ತೀಚೆಗೆ ಬಸ್ಸನವರುೂನು ಹಗೆ ಕಾನ್ಸಂಟ್ರೇಟ್ ಇಲ್ದೆ ಡ್ರೈವ್ ಮಾಡ್ತಾ ಇರ್ತಾರೆ ಸರ್. ಪ್ಯಾಸೆಂಜರ್ ಮೇಲೆ ನಿಗಾ ಇಲ್ಲ್ದೆ.
ಮಾಡ್ತಾ ಇರ್ತಾರ ಅಂದ್ರೆ ಅವರು ಮೇನ್ ಮೇಡಮ್ ಈಗ ಅಲ್ಲೆಲ್ಲಿ ಸ್ಟಾಪ್ಗಳು ಮಾಡ. ಲ್ಲ ಟೈಮ್ ಮೇಂಟೈನ್ ಶಾರಲ್್ಟಜ ಕಡಿಮೆ ಇತ ಅಂತಿ ಅವರು ಸ್ಪೀಡ್ ಜಾಸ್ತಿ ಆಗ್ತಾರೆ. ಆಮೇಲೆ ಇತ್ತೀಚೆಗೆ ಬಸ್ ಡೇವರ್ಗಳು ಕೂಡ ಸ್ವಲ್ಪ. ಕೊಲ ಫೋನ್ ಮಾಡ್ಸಕತ್ತಾರೆ ಎಷ್ಟು. ದಿನ ಮೊದಲು ಫೋನೇ ಇದ್ದಿಲ್ಲ. ಹ ಆ ಫೋನಿಂದಾನೇ ಇದೆಲ್ಲ ಅ ಆಗ್ತತ್ರಿ ಮೇಡಮ್ ಹಾ.
ಕಡಿವಾಣ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಂತ್ರ ಸರ್ ನಮ್ ಜನಗಳು ಹೆಲ್ಮೆಟ್ ಬಳಲ್ಸಲ್ಲ. ಮೊಬೈಲ್ ಅವಾಯ್ಡ್ ಮಾಡಲ್ಲ. ಮಾಡ ಜರ್ನಿ. ಟ್ಟಿನಲ್ಲಿ. ಆಮೇಲೆ ರೋಡ್ ಪಾಲಿಸಿ. ನಮ್ಮ ಊರಲ್ಲಿ ಮಾತ್ರ ಅಸಲ್ಲಿ ನಡೀತಾ ಇಲ್ಲ.
ಇದೆಲ್ಲ ಹೊಂದ್ಬಿಟ್ಟು ಬಟ್ ಮೇನು ಈಗ. ಹ್ಮ್ಮ್. ಅಲ್ಲ ಯ ರೋಡ್ಡು ಚ. ರೋಡ್ ನಿಯಮಗಳಗಳನ್ನು ಎಲ್ಲಾ ಸಂಚಾರ ನಿಯಮಗಳನ್ನು ಚೆನ್ನಾಗಿ ಪಾಲನೆ ಮಾಡ್ಬೇಕಂದ್ರೆ. ಈಗ ಆರ್ ಟಿಒಓ ಪ್ಲಸ್ ವಿತ್. ನಮ್ಮ ಡಿಸ್ಟ್ರಿಕ್ಿಗೆ. ಡಿ ಸಿ ಅಂಡ್ ಎಸ್. ಪ ಸಾಹೇಬ್ರು ಎಲ್ಲ ಸ್ವಲ್ಪ ಲೈವ್ ಆಗಿ ಕಾಲ್ ಮಾಡಿ ಲೈವ್ ಕೊಟ್ಟ ಚೆನ್ನಾಗಿರ್ತಾರೆ ಎಲ್ಲಾರಗ.
ಮಾಡ್ತಾ ಇದ್ದಾರೆ ಸರ್ ಅವರೆಲ್ಲ ಆಲ್ರೆಡಿ ಅದು ಗೌರ್ಮೆಂಟ್ ಏನ್ ತಗೋಬೇಕು ಅದು ತಗೊಂಡ ಜನ್ರಲ್ ಆಗಿ ಜನರಿಗೆ ಅವೇರ್ನೆಸ್ ಯಾವ ರೀತಿ. ಮೂಡಿಸ್ಬೋದು ಸರ್ ಕ್ಯಾಜುವಲ್ ಆಗಿ.
ಅವೇರ್ನೆಸ್ ಮೂಡಿಸಬೇಕಂದ್ರೆ ಅೆಲ್ಲೆಲ್ಲ ಗುಂ. ಊರುಗಳಲ್ಲಿ ಪೊಲೀಸ್ರೇ ಬಂದ್ ಮಾಡ್ಬೇಕ್ರೀ ಅದು.
ಒಟ್ಟು ಡಿಪಾರ್ಟ್ಮೆಂಟ್ ಬಿಟ್ಟು ಜನರು ಇಂಡಿವಜ. ಲ್ಲ.
ಇಂಡಿವಿಜುವಲ್ ಆಗಿ ಜನ್ರು ತಗೊಳ ಇಲ್ಲ ಇಲ್ಲ ಇಲ್ಲ ಇಲ್ಲ ಯಾಕಂದ್ರೆ ನಾವ್ ಹೇಳ್ಬೋದು. ಬಟ್ ನಮ್ ಮಾತ್ ಕೇಳಲ್ಲ ಅವರಾಗ ಬಂದು ಹೇಳಿದ್ರೆ ಹೋಗ ಸ್ವಲ್ಪ ಜನ್ರು ಅದ್ರ ಬಗ್ಗೆ ಎತ್ತೆಚ್ಕಟಾರ.
ಬಟ್ ನನಗ್ ತಿಳಿದ ಮಟ್ಟಿಗೆ. ಸ್ವಲ್ಪ ಡಿಪಾರ್ಟ್ಮೆಂಟ್ ಇನ್ನೂ ಸ್ವಲ್ಪ ಸ್ಟ್ರಿಕ್. ಅಾಗಿಿ ಇದು ತಗೊಂಡ್ರೆ ಎಲ್ಲಿ ಮೊಬೈಲ್ ಟಾಕಿಂಗ್ ಕಾಣಸುತ್ತು. ಅಲ್ಲಿ ಮೊಬೈಲ್ ಕ. ಹಾಕೊಂಡ್ಬಿಟ್ಟು ಅಲ್ಲಿ ಗಾಡಿ ನಿಲ್ಲಿಸಬಿಟ್ಟು ಅಲ್ಲಿ ಜಾಸ್ತಿ ಚಾರ್ಜ್ ಹಾಕೋದಾಗ್ಲಿ ಜಾಸ್ತಿ ಬ್ರೇಕರ್ಸ್ ಮಾಡೋದಾಗಲಿ. ಮಾಡೋದ್ರಿಂದ ಆಕ್ಸಿಡೆಂಟ್ ನ ಕಡಿಮೆ ಮಾಡ.
ಇಲ್ಲ ಬ್ರೇಕರ್ಸ್ ಅಂದ್ರೆ ಮಾಡ ಜಾಸ್ತಿ ಬ್ರೇಕರ್ಸ್ ಇಿಂದ ಬಂದೋ. ಬ್ರೇಕರ್ಸ್ ಮಾಡ್ಬೋ್ರ. ಯಾಕಂದ್ರೆ ಬ್ರೇಕರ್ಸ್ ಅದಕಂತ ಹೇಳಿ ಕ ಒಂದು ರೂಲ್ಸ್ ಇರ್. ತೂರಿ ಕರ್ಸಿಗೆ ಅದೇ ಪ್ರಕಾರ ಮಾಡ್ಕೊಂಡ್ ಹೋಗ್ಬ್ರೀ ಹ್ಮ್ ಸುಮ್ನೆ ಜಾಸ್ತಿ ಹಾಕಿವಪ್ಪ ಅಂದ್ರೆ ಅದಾಗಲ್ಲ
ಅಂದ್ರೆ ಹೈಟ್ ಅಲ್ಲಿ ಸೈಜ್ ಅಲ್ಲಿ ಇಲ್ಲಿ ರೂಲ್ಸ್ ಇದೆ ಸರ್ ಬಟ್ ಇಷ್ಟು ಡಿ ಸ್ ಅಲ್ಲಿ ಹೈವೇಸ್ ನಲ್ಲಿ ಅದ ಕಾಲ ಲಿಮೀಟ ಏನೀರಲ್ಲ ಅಲ್ಲ ಸ ಸರ ಅದಕ್ಕೆ ಬ್ರೇಕರ್ಸಿಗೆ ಆಕ್ಸಿಡೆಂಟ್ ತಡೆಗಟ್ಟಬೇಕು ಅಂತಂದ್ರೆ ಬ್ರೇಕರ್ ಜಾಸ್ತಿ ಇರ್ಬೇಕಂತ ನನ್ ಪರ್
ಹೌದಾ ಹಂಗಂತ ಆಗಲ್ಲ ಮೇಡಮ್ ಬ ಅದಕ ಅಂತೇಳಿ ಆರ್ಟಿ ಓ ಅವರು ಕೆಲವೊಂದು ರೂಲ್ಸ್ ಇಟ್ಟಿರ್ತಾರೆ ಅದ ರೂಲ್ಸ್ ಇದ್ ಮಾಡ್ಬೇಕ ರೀ ಮೇಡಮ್ ಮೇಡಮ್ ಮಾಡ್ತೀವಿ ತಡಿ ಸ್ವಲ್ಪ ಓಕೆ ಹ್ಮ ಓಕೆ ಮೇಡಮ್ ಓಕೆ ಮೇಡಮ್